ಹಲೋ ಆರಾಮ್ ಇದಿಯಾ ಹೌ
ಹಾ ನೀವು
ಹಾ ನಾನು ಆರಾಮಿದ್ದೀನಿ
ಅ ನಿಮ್ಮ ಹೆಸರ ಏನು ಯಶಸ್ವಿನಿಯ ಅಂತ ಹ್ಮ್
ಮಾಡ್ತಿದ್ದೀರಿ ಚಾಯ್ ಆಯ್ ತ ಚಾಯ್ ಕುಡ್ದರಾ
ಹ್ಮ ಆಯ್ತು ನಿಮ್ದು
ಹಯ್ತು ಈಗ ಚಾಯ್ ಕುಡಿದಿದೆ ಹಂಗ ಆಚೆ ಬಂದಿದ್ದ ಅಡ್ಡಾಡಣ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಚಾಯ್ ಕುಡ್ದು ಆಚೆ ಬಂದಿದೆ ಹ್ಮ್ ಹೌದಾ ನೀವೇನ್ ಮಾಡದು
ನಾನ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನೀವು
ಹೌದು ನಾನಾ ಜಾಬ್ ಮಾಡ್ತಿದ್ದೀನಿ
ಏನ್ ಮಾಡ ಕೊಂಡಿದಿರಿ ಬಿ ಟೆಕ್ ಕ ಮುಂಚೆ ಹಲೋ
ಹಲೋ ಕೇಲ್ಸಿದ್ದೇನಾ
ಹಾ
ಹಾ ಕೆಲ್ಸ ತಿದೆ ನಾನ ಐ ಐ ಟಿ ನಲ್ಲಿ ವರ್ಕ್ ಮಾಡ್ತೇನೆ
ಹೌದಾ
ಮತ್ತೆನು ಊಟ ಆಯ್ತಾ ಮತ್ ಹೌದು ಮಾ ನೀವು ತಿಂಡಿ ಏನ್ ತಿಂದಿರಿ
ಮಾರ್ನಿಂಗಾ ನಾನು ಬೆಳಿಗ್ಗೆ ಬೇಗ ಎದ್ದಿಲ್ಲ ಸುಮ್ನೆ ಮಲ್ಕೊಂಡಿದ್ದನ ಅಷ್ಟೆ
ಹಾ ಇವತ್ತು ಅದದೊಂದು ಭಾನುವಾರ ಅಲ್ಲ ಯಾರು ಎದ್ದಾಲಲ್ಲ ನಾನು ಎ ದದ್ದಾಳಿಲ್ಲ ಅದೊಂದು ನಿನ್ನೆ ಹಾಂ ಸ್ವಲ್ಪ ಕ್ಯಾಂಪಸ್ ನಲ್ಲಿ ಅದಕ್ಕೆ ನಾನು ಆ ಕಡೆ ಹೋಗಿದ್ದೆ ನಾನು ಎರಡುವರೆ ಹಂಗ ಮಲಗಿ ಅದು ನಾನು ಲೇಟ್ ಎದ್ದೋಳಿದ್ದೆ ಅಂದ ಮತ್ತೆ ಊ ಊಟ ಆದ್ರೂ ಮಾಡಿದ್ರ ಇಲ್ಲ?
ಹಾಂ ಮಾಡಿದ್ದೀನಿ ಇದು ಟೊಮೆಟೊ ಕರ್ರಿ ಅನ್ನ
ಹೌದ ಹೂಂ ಟೊಮಟ್ ಟೊ ಗೊಜ್ಜು ಮಾಡಿದ್ ದ್ರ ನಾನೂ ಮಾಡಿದ್ದೆ. ನಮಗೆ ಇವತ್ತು ಚಿಕನ್ ಸಾರ್ ಕೊಟ್ಟಿದ್ರು ಚಿಕನ್ ಸಾರ್ ಅನ್ನ ನಾವಿರೋದು ಬ್ಯಾಂಗ್ಳೂರ್ನಲ್ಲಿರೋದು.
ಹೌದಾ ಹ್ಮ್
ಹೌದು ಮತ್ತೆ ಹೆಂಗಿದೆ ನಿಮ್ಗೆ ಲೈಕ್ ನಿಮ್ ಕಾಲೇಜ್ ಲೈಫ್ ಹೆಂಗಿದೆ ಚೆನ್ನಾಗಿದೆನಾ?
ಹ್ಮ್ ಚೆನ್ನಾಗಿದೆ ಟೂ ಇಯರ್ಸ್ ಆ ಮುಗಿತು ಇನ್ ಇನ್ನು ಟೂ ಇಯರ್ಸ್ ಆಯ್ತು.
ಹ್ಮ್ ಇನ್ನು ಎರ್ಡ್ ವರ್ಷ ಇದೆನ್ ನಾ ಇವಗ್ ನೀ ಸೆಕೆಂಡ್ ಇಯರಾ?
ಹಾಂ ಹೌದು.
ಹೌದಾ?
ಏನು?
ಏನ್ ಮಾಡ್ತಿದ್ದೀರಿ?
ಏನಿಲ್ಲ ಸುಮ್ನೆ ವಾಕಿಂಗ್ ಮಾಡ್ತಾ ಇದ್ದೀನಿ ಅಷ್ಟೆ.
ಹೌದಾ
ಹ್ಮ್
ಹ್ಮ್ ಹಲೋ
ಹಲೋ
ಇನ್ನ ನಿನಗ ಯಾವ್ ತಿಂಡಿ ಅಂದ್ರೆ ಇಷ್ಟ ಕೇಳಿಸ್ತಿದ್ದೆನಾ? ನಾನ ಈಗ ಹಾ ಚಿಕ್ಕಿ ಮತ್ತೆ ರಾಗಿ ಮುದ್ದೆ ಮಟನ್ ಇವೆಲ್ಲ ಚೆನ್ನಾಗ್ ತಿಂತೀನಿ ಅಂದ್ರೆ ನಂಗೆ ಬಾಳ ಇಷ್ಟ ನನಗೆ ನಾನ್ ವೆಜ್ ಬಾಳ ಇಷ್ಟ ನೀವು ವೆಜ್ಜಾ ನಾನ್ ವೆಜ್ಜಾ
ಹ ನಾನ್ವೆಜ್ಜ್ ನಾನು ನಾನು ನಾನ್ ವೆಜ್ ತಿಂತೀನಿ
ಹೌದ್
ನಾನ್ ವೆಜ್ ಅಲ್ಲಿ ಕಬಾಬ್ ತುಂಬಾ ಇಷ್ಟ ಆಗುತ್ತೆ
ಹ್ಮ ಚಿಕನ್ ಕಬ್ಬಾಬ್ಬು ಚೆನ್ನಾಗಿದ್ದೆ ಹ ಹೈದರಾಬಾದ್ ದಂ ಬಿರಿಯಾನೀನು ಸೈ ಕಿರ್ತೈತಿ ಟ್ರೈ ಮಾಡ್ ಮಾಡಿದ್ರ ನೀವರು
ಹಾ ಹೋಗಿದ್ದೀನಿ ತುಂಬಾ ಸಲಾ ಹೋಗಿತ್
ಹ್ಮಂ ಹೌದು
ಹ್ಮ್
ಮತ್ತ್ ಮತ್ ನಿಮ್ಗ ನಾಯಿಗಳಂದ್ರೆ ಇಷ್ಟನಾ ನಾಯಿ ಅಂದ್ರ ಇಷ್ಟ
ಹ ನಿಮ್ಗೆ ನಿಮ್ ಮನೆಲಿ ಇದಾ ಏನಾದ್ರೂ.
ಆ ಅಲ್ಲಾ ಹ್ಮ್ ನನೀಗಾ ನಾನ್ ಇರೋದ್ ಅದು ಪಿಜಿ ನಾಕ್ ನಾಯಿಗಳ ಇರ್ತಾವ. ಹೌದು ನಮ್ಮ ಮನೇಲಿ ಇದೆ ಒಂದ್ ನಾಯಿ.
ಹೌದಾ ಓ ಹ್ಮ್.
ಯಿ ನೀವೆಂದೂ ಸಾಕ್
ಇಲ್ಲ ಇಲ್ಲ ಸಾಕು. ಹಾ ಇಲ್ಲ ಇಲ್ಲ ತಗೊಂಬೇಕು ಎರಡು ವರ್ಷ ಆದ್ಮೇಲೆ ಜಾಬ್ ಮಾಡ್ತೀನಿ ಅವಾಗ ತಗೊಂತೀನಿ. ಇಲ್ಲ ಹ್ಮ್ ನಮ ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಅದಿಕ್ಕೆ.
ಮತ್ತೆ ಹೆಂಗಿದೆ ನಿಮ್ ಕಾಲೇಜ್ ಲೈಫ್ ಎಲ್ಲಿಗಾದ್ರೂ ಪ್ರವಾಸಗ ಹೋದ್ರಾ ನಾನು ತಿರುಪತಿ ಹೋಗಿದ್ದೆ ಅರ್ನೇಶ್ವರಂ ಹೋಗಿದ್ದೆ ಪಾಂಡಿಚೇರಿ ಮತ್ ಮತ್ ಮಹಾರಾಷ್ಟ್ರಾನೂ ಹೋಗಿದ್ದೆ ನೀವು.
ಹ ಇಲ್ಲೆ ಆಂಧ್ರ ಪ್ರದೇಶ್ ಇಲ್ಲೆ ಕರ್ನಾಟಕ ಇಲ್ಲೇ ಸೂ ಸುತ್ತಾಡಬೇಕೆಅಷ್ಟೆ ಲೆ ಪಕ್ಷಿ ಹ
ಹೊಯ್ದ.
ಹಮ್ಮು ಹೋಗಿದೆ
ಹೌ. ಹೌದಾ ನಾನು ಹೋಗಿದ್ದೆ ತಿರುಪತಿಗೆ ಚೆನ್ನಾಗಿತ್ತು. ಯಾವದು.
ಅದು ಚೆನ್ನೈಅಲ್ಲಿ ದಿಮೊಟಿ ಪಾಲಯ್ಯ ಅಂತ ಮನೆ ಇದೆ ಗೊ - ಗೊತ್ತಾ ನಿಮ್ಗೆ
ಗೊತ್ತಿಲ್ಲ
ಅ ಅದ್ರಲ್ಲಿ ಅ ಅಂತೆ ಅಹ ಅಂದ್ರೆ ಅದು ಮೂವಿನು ಇದೆ ಡಿಮೌಂಟಿ ಕಾಲೋನಿ ಅಂತ ನೀವ ನೋಡ್ರಿ ಚೆನ್ನಾಗಿರುತ್ತೆ ಹ್ಮ್ ಒನ್ ಟೂ - ಟೂ ಪಾರ್ಟ್ಸ್ ಬಂದಿದೆ ಹ್ಮುಚೆನ್ನೈಲ್ಲಿ ಡೆಮೋಟಿ ಕಾಲನಿ ಅಂತ ಒಂದು ಕಾಲನಿ ಇದೆ
ಹೌದಾ
ಅದ್ರಲ್ಲಿ ಅಹ ದೆವ್ವ ಇರುತ್ತೆ ಅಂತ ಆ ಮೂವಿದಲ್ಲಿ ಹೇಳಿದ್ರು ಅಷ್ಟೆ ಗೊತ್ತಿಲ್ಲ ಅಲ್ಲಿಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾಇದಿನಿ ನೆಕ್ಸ್ಟ್ ನೆಸ್ಟ್ಯರ್ ಫ್ರೆಂಡಸ್ ಜೊತೆ ಮತ್ತೆಹೋಗ್ತೀನಿ
ಹೌದಾ ನಾನು ಆಲ್ಮೋಸ್ಟ್ ಇದು ನಾನು ಅಂತ ನೋಡಲ್ವಾ ನಾನು ಜಾಸ್ತಿ ಕೆ ರಾಮ ಶ್ರೀರಾಮ ನೋಡ್ತೇನೆ ನನ್ ಮದರ್ ಟಂಗು ಬಂದು ತೆಲುಗು. ಬಟ್ ನಾ ಮಾತಾಡೋದು ಜಾಸ್ತಿ ಕನ್ನಡ. ನನ್ ಜಾಸ್ತಿ ಇಷ್ಟ ಆಗದು ಫಾಲೋಯಿಂಗ್ ಇಂಟರ್ಸ್ ಮಲ್ಳಳಳ ನನ್ಗ ಈ ಸ್ಪೋರ್ಟ್ಸ್ ಗೇಮ್ ಅಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ. ಅಂದ್ರೆ ನಾನು ಜಾಸ್ತಿ ಪಬ್ಜಿ ಆಡ್ತೀನಿ. ಸಾಂಗ್ ಎಡಿಟ್ ಆಗಿದ್ದೆ ಹಾಗೆ ಸ್ಗ ನೀವ ನೋಡ್ತೀರಾ ಚನ್ನಜರಾಮ
ಆ ಏಡತ್ ನೈನ್ತ್ ಟೆಂತ್ ಅಲ್ಲಿ ನೋಡಿದೀನಿ ಇವಾಗ ಕಟ್ ಮಾಡಿದೀನಿ ನಾನೆನೋಡ್ತೀನಿ ಜಾಸ್ತಿ.
ಹನುಮೀ ನೋಡ್ ಆದ್ರೆ ಓಕೆ ನಾನು ಯಾವ್ದದು ನೋಡಿದ್ದ ಇನ್ಸ್ಟಾಗ್ರಾಮ್ ನಲ್ ನೋಡ್ ಕೊಡ್ಬೇಕಂತ ಏನ್ ಸಿಗ್ತಿಲ್ ವರ್ಕ್ ಮತ್ತೆ ಜಾಸ್ತಿ ಆಗ್ತಿದೆ ಒಂಬತ್ತುವರೆಗೆ ಹೋಗ್. ಮತ್ತೆ ಹತ್ತು ಗಂ ಆರು ಗಂಟೆಗ ಬಿಡ್ತಾರ ಬಟ್ ನಾನಗ ರೀಚ್ ಆಗಕ ಹತ್ತ ಆಗ ಟಾ ಟ್ರಾಫಿಕ್ ಗೊತ್ತಿದೆ ತಾನೆ ಜಾಸ್ತಿ ಇರ್ ಮತ್ತೆ ಬೆಂಗಳೂರು ಟ್ರಾಫಿಕ್ ನಲ್ಲಿ ಹೋಗಕೂ ಬರಲ್ಲ ಬಿಡಕು ಬರಲ್ಲ ಆ ತರ ಅತ್ತೆಯಿತೇ
ಹ್ಮ್ ವಿಡಿಯೋ ಗೇಮ್ಸ್ ಆಡ್ತಾರ ಆಡ್ತೀರಾ ಇದು ಪಿ ಎಸ್
ಹ್ ಹಾ ನನ್ ಜಾಸ್ತಿ ಪಿ ಎಸ್ ಪೈ ಆಡಿಲ್ಲ ನಾನು ವಿಡಿಯೋ ಗೇಮ್ ನಲ್ಲಿ ಇದ್ ಆಡ್ತೀನಿ ಪಬ್ ಪಬ್ಜಿ ಆಡ್ತಂದಿ ಪಬ್ಜಿ ಇದೊಂದ ಆಡ್ತೀನಿ ಕ್ಲೇಶ್ ಆಫ್ ಕ್ಲೇನ್ಸ್ ಅಂತ ಗೇಮ್ ಇದೆ ಚೆನ್ನಾಗಿತ್ತು ಆಲ್ಮೋಸ್ಟ್ ನಾನು ಸಿಕ್ಸ್ತ್ ಈಗ್ಲೂ ಆಡ್ತೀನಿ
ಹ್ಮ್ ನಾನ್ ನೋಡಿದ್ದೀನಿ ಬಟ್ ಆ ಆಡಿಲ್ಲ ನೋಡಿದೀನಿ ಅಷ್ಟೆ ಆಡ್ಬೇಕು
ಹ ನಂಗದಾ ನಾನ್ ತುಂಬಾ ಜಾಸ್ತಿ ಆಡ್ತೀನಿ ಅಂದ್ರೆ ಡೈಲಿ ಒಂದ ಒಂದ್ ತಾಸ ಆದ್ರೂ ಅದಕ್ಕೆ ಟೈಮ್ ಕೊಡ್ತೇನಿ ನಾನು
ಹೌದ ಹ್ಮ್
ಮತ್ತೆ ನೀವೇನಾದ್ರೂ ಗೇಮ್ ಆಡ್ ತಿರಾ...
ಹಾ ಆಡ್ತೀನಿ ಜಾಸ್ತಿ ಇದು ಎಲ್ಲಾ ಹ್ಮ್ ಕ್ಯಾಂಡಿ ಕ್ರಶ್ ತರಾನು ಆಡ್ ಆಡ್ತೀನಿ ಕುಕಿಂಗ್ ತರಾನು ಆಡ್ ಅಡ್ತುನಿ ಮತ್ತೆ ಜಾಸ್ತಿ ಇದು ಫ್ರೀ ಫ್ರೀಫೈರ್
ಫೈರ್ ಆಡಲ್ಲ ಪಬ್ಜಿ ಅಷ್ಟೇ ಆಡ್ತನಿ ನೀವು ಕಾಲೇಜ್ ನಲ್ಲಿ ಓದಲ್ಲ ಅಲ್ಲಿ ಟೈಮ್ ಪಾಸ್ ತುಂದು ಮುಂದೆ ನೋಡ್ಕೊಂಡು ಇದೆ ಗೇಮ್ಸ್ ಕ್ಯಾಂಡಿ ಸೌಂಡ್ ಏನ್ ಕೇಳ್ಸಲ್ಲಲ್ಲ ನಾವಂಗೆ ಮಾಡಿದ್ವಿ ಮುಂಚೆ ಬಚೆನ್ನಾಗಿರುತ್ತಿತ್ತುಕಾಲೇಜ್ ಲೈಫ್ ನೀವ್ ಎಂಜಾಯ್ ಮಾಡ್ತೀರಾ ನಿಮ್ಮಕಾಲೇಜ್ ಲೈಫ್ನ
ಹ್ಮ ಮಾಡ್ತೀವಿ ಇವಾಗ ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಮಾಡಿದ್ದೀವಿ
ಕಟ್ಕೊಂಡಿರಾಎಕ್ಸಾಮ್ಸ್ನ
ಇಲ್ಲ ಇಲ್ಲ ಇನ್ನು ಸ್ಟಾರ್ಟ್ ಮಾಡ್ಬೇಕು ಇನ್ನು ಓದೆೇ ಇಲ್ಲ
ಹೌದಾ ಯಾವಾಗಿದೆ ಎಕ್ಸಾಮ್ಸ್ ನಿಮೀಗ
ಆ ನೆಕ್ಸ್ಟ್ ಮಂತ್
ನೆಕ್ಸ್ಟ್ ಮಂತ್ ಇದೇನ ನಾನು ಡಬಲ್ ಡಿಗ್ರಿ ಮಾಡ್ಬೇಕ ಅನ್ಕಂತಿದ್ದೀನಿ ಜಸ್ಟ್ ಒಂದ ಸರಿ ಅಷ್ಟೆ ಫಿನಿಷ್ ಇದೇ ಮಾಡ್ಬೇಕ ಅನ್ಕೊಂಡಿದಿ ಬಟ್ ಕಾಲೇಜ್ ಸಿಗ್ತಿಲ್ಲ ಚಲೋ ಹೌದು ಔಟ್ ಆಫ್ ಕಂಟ್ರಿ ಟ್ರೈ ಮಾಡ್ಬೇಕು ನಾನು ನೀವು ಏನಾದ್ರೂ ಪ್ಲಾನ್ ಇದೆ ನ ಇಂಜಿನಿಯರ್ ಸರಿಂಗ ಆ್ಮಂದೆ ಇಲ್ಲೇ ಸೆಟ್ಲ್ ಆಗೋದ ಬೆಂಗ್ಗಳೂರ್ನಲ್ಲಿ
ಇಲ್ಲ ಎಂ ಎಸ್ ಮಾಡ್ಬೇಕ ಅನ್ಕೊಂಡಿದ್ದೀನಿ ಇಲ್ಲಿ ಜರ್ಮನಿ ಅನ್ಕೊಂಡಿದೀನ್ ಗೊತ್
ಓ ಜರ್ಮನಿ ಚೆನ್ನಾಗಿರುತ್ತೆ ತಲ್ಲಿ ಜರ್ಮನಿನಲ್ಲಿ ನಾನು ಅಬ್ರೋಡ್ ರಷ್ಯಾ ಆಲ್ಮೋಸ್ಟ್ ರಷ್ಯಾ ಟ್ರೈ ಮಾಡ್ತೇನಿ ನಾ
ಹ್ಮ್ ಅಲ್ಲಿ ಪ್ಲೇಸಸ್ ಸ್ಟಡೀಸ್
ಹ ಹೌದು ಚೆನ್ನಾಗಿದೆ ಆಲ್ಮೋಸ್ಟ್ ರಶಿಯಾ ಮ ಮೆಡಿಕಲ್ಕ್ ಚೆನ್ನಾಗಿರ್ತಿ ಇಂಜಿನಿಯರಿಂಗ್ ಗೊತ್ತಿಲ್
ಹಾ ಮೆಡಿಕಲ್ ನಮ್ ಫ್ರೆಂಡ್ಸ್ ಅಂದ್ರೆ ನಮ್ಮ ಫ್ರೆಂಡ್ ಅವ್ರರ ಫ್ರೆಂಡ್ಸ್ ಇದರಲ್ಲಲ್ಲಿ ಜಾಸ್ತಿ ಜನ ಇಲ್ಲ ನಾನು ಈ ಐ ಐ ಟಿ ಅಂತ ಹೇಳಿದ್ನಲ್ಲ ಇಂಜಿನಿಯರಿಂಗ್
ಆ ಆ ಹಲೋ ಆ ಊ ಹ್ಮ ಆಯ್ತಾಯ್ತು